ಹಲೋ
ಹಟ
ಹಾ ಇಲ್ಲ ಉಂತು ಏ ಇಲ್ಲತ್ತ ನೋಡು ಮತ್ತೆ ಎಲ್ರೀ ಸುಮ್ಮಂದ ಇಟ್ ಮೂವತ್ತರಿ ಬ್ಯಾನ ಎಲ್ರಿ ಸುಮ್ ಬ ಇದಿದಿರ್ತಾವ ನೋಡ ಬರಂದಾಗ ಬಾನ ಹ್ಮ್ ಓದ್ತಿನ್ಲಲಿ ಮ ನೋಡೋಣ ಮುತ್ತಾಗ ಏನ್ ಸಜ್ ಮಾಡಲ್ಲತ್ಜಾರ ಮುತ್ತಗ ಜರ್ ಸಹಜ ಮಾಡತ್ ಹೇಳತೀನಿ
ಅಲ ಪುರ್ ಅಂಟೆನೆ
ಓ ಇಲ್ಲ ಇಕ್ಕಡೆ ಹಾಸ್ಟೆಲ್ಗೆ ಕೊತೀನಿ ಹಾಸ್ಟೆಲ್
ಹ್ಮ್
ಹಾ ಮತ್ತೆ
ಡಬ ಊಟ
ಊಟ ಆಯ್ತಲ್ಲ ಇನಗೆ
ಹ್ಮ್
ಹ ಹ ನೀನ್ ನೀ ಮಾಡುದಿಲ್ಲ
ಹಾ
ಊಟ ಮಾಡಿದ್ದಿಲ್ಲ
ಹ್ಮ್
ಏನ್ ಮಾಡ್ದವು
ಚಪಾತಿ ಜಾಳ ಅನ್ನ ಸಾಾಮ ನ್ನ ಕಲ್ಲ
ಮತ್ತ ಇದು ಏನ ಈ ನಿಮ್ ಮಾಸ್ ಅಲ್ ಬಸ ಎದ್ರದ ಕಟ್ಟ ನಡ್ದಲ್ಲ
ಹ ಸ
ಆಾ
ಫಾರೆಸ್ಟ್ ಆಫೀಸ್
ಓಹೋ ಇಚ್ಚರ ಮಾಗಲು ನಡುವ ಬಿ ಸಿ ಎ ಮಾಸ್ರ್ ಅಲ್ಲನು ಹಾ ಕಗೆೆ ಎಲ್ಲ ನಿಮಂತ ಅಲ್ಲನ್ ಯವಂತೆ ಹ್ಮ್ ಶಾಪರ್ಖೋತ ನೀ
ಎಲ್ಲ
ಹ್ಮ್ ಏನು ಅರಣ್ಯ ಇಲಾಖೆ ಒಳಗೆ ಒಂದು ಪೊಲೀಸ್ ಪೊಲೀಸ್ ಯಾರೋ ಒಂಟಲ್ಲ ಕಾರ್ ಗಾಡಿ
ಯಾವದು
ಇಲ್ಲಿ ಕಾರ್ ಗಡಿ ಹೊಂಟೈತ್ತು ರಾನ ಇಲ್ಲಾಖೆ ಒಳಗೆ ಎಷ್ಟು ಮೂವ ಐತಿಲ್ದೆ ಮತ್ತೆ ಹ್ಮ ಏಸ ಬರ್ತಂತ ಆ ಚಲ್ಕ ಶುಕ್ರವಾರ ಅಲ್ಲಿ ಅಲ್ಲಿ ತಾನಿ ಏನ್ ಮಾಡ್ತ ಅಂತ
ಹಾ
ಅಲ್ಲಿ ತನ ಏನ್ ಮಾಡ್ತ ಅಂತ
ನಾಳೆ ಬುದ್ರ ಮತ್ತ ದಿನ ಆದಂತ ನೀಸ್ ಗುರುವಾರ ಗುರುವಾರ ಒಂದ್ ದಿನ ಎವ ತ ಮನೆಸ ಚುಾರ ಮಾಡಡ್ತಾನ
ಹಂಗ ಬರಬರಿ ನಮ್ಮ ಆಸ್ಲ್ ಶಿಫ್ಟ್ ಆತು ಶ್ರೀರಾಮ್
ಯಾವಾಗ
ಈ ಗುರುವಾರ ತಾನ ಟೈಮ್ ಕೊ
ಆಯ್ತ ಗತರ ಕಡೆ
ಹಾ ಅ ದೂರ್ ಓ್ತೇವನ ಇ ಹಂಗಾದ್ರೆ ಹೆಂಗ
ಹ್ಮ
ಅಲ್ಲಿ ಡಿಗ್ರಿ ಕಾಲೇಜ್ ಬಲಿಿ
ಇ
ಆಾ
ದಪುಡಿ ರೋಡಿಗೆ ಐತೆಂತಲ್ಲ
ಹೌದು ಡಿಗ್ರಿ ಕಾಲೇಜ್ ಅಲ್ಲಿ ಆದದ್ರ ಹಿಂದತ್ ಮತ್ತ
ಹ್ಮ್ ಚಲೋ ಅದಂತು ಆಸಲ್
ಆಷ್ಟಟಲ್ ಚಲ ಐತಿ
ಹ್ಮ
ಅಷ್ಟು ದೂರ್ ತಿರುಗಾಡುದಲ್ಲಾ ಅಲ್ಲಿಿದು ಬರೋದು ಕಾಲೇಜ್ ಕ ಅಲ್ಲಿಿದ ಹೋಗೋದು
ಹಾ ಬ್ರೈಕ್ ತಗಸ್ಬೇಕ ಯ ಬರ್ಬೇಕು
ಹ್ಮ್ ಶಾ ನಾವೇ ಬರ ನಾವೇ ಜಲ್ಲಿಿ ಒಬ್ವರು ಕಾಲೇಜ ಕಂಗಂದ್ರೆ
ವ ಬ
ಸರ್ಕಲ್ ದಾಗಾ ಕೈ ಹಾಕುದು ಆ
ಬಸಿಗ್ ಬರಿ ಇಲ್ಲ ಅಂದ್ರ?
ಬಸಿಗ ಎಟ ಐತಿ ಟಿಕೆಟ್ ಹಾಜಿಬೇ ಕ್ರಾಸ್ ಗೆ
ಎಟ್ಟದೇನ ಒಂದ್ಸಲ ಕೇಳಿ ಬರ್ರಿ.
ಹಂಗತಿ.
ಸೂರ್ಯ ಬರ್ತಾ ನೋಡ ಅಲ್ಲಿಂದ ಸೂರ್ಯಗ ಕೇಳ?
ಏ ಪಸ್ ಅದೋ ಅವಂದು ಪಾಸ್ ಮಾಡ್ಕೊಂಡಾನ ಅವ?
ಆ ನನಗ ಗೊತ್ತಿರತ್ ಕೇಳ?
ಹಂಗಂತಿ.
ಹೂ
ಅದೇ ಹಾಸ್ಟೆಲ್ ದಿಂದ ಬಸ್ ಸ್ಟ್ಯಾಂಡ್ಕ್ ಬಂದು ಅಲ್ಲಿದ್ದಿಂದ ನಡ್ಕೋತಿ ಈ ಕಡಿ.
ಹ
ಇಲ್ಲೇ ಎಲ್ಲಿ ಸರ್ಕಲ್ದಾಗ ಏರ್ಬೇಕ?
ನೋಡ್ರಿ ಅಲ್ಲಿ ಯರ ಬಸ್ ಸ್ಟ್ಯಾಂಡಗ ನಿಯರ್
ನಾವು ಮತ್ತ ಬೇರೆನ ಹಿಡಿತಿದ್ದೆಪ್ಪಾ?
ಹು ಹು
ಆ ಸೂರ್ಯಾಗೋಳ ಹಿಂದ ನಾ ಹತ್ತಿವು ಮತ್ತ
ಹೂ
ಇಲ್ಲ?
ಓಕೆ.
ಅವ್ರಿಂದ ನಾವ ಅಂದ್ರ ಮತ್ತ ಇದು ದಗದ ಬ್ಯಾರೆನೆ ಬಿತ್ತಿ ಇದು
ಹೂ ಪಾಸ್ ಇಲ್ಲ ಲೇ ಸೂರ್ಯನಂದು?
ಏ ಇಲ್ಲ ತಕ್ಷನಾ ನಿನ್ನೇ ಸೈ ಮಾಡ್ಸಕೊಂದ ಹೋದಲ್ಲ.
ಅದು ಆಜು ಬಾಜು ಹಿಂದ ಇಲ್ಲಲ್ಲೇ?
ಹಾ ಮತ್ತ ಎಲ್ತಾನ ಅದಲಾ?
ಯಾದಗಿರಿ ಮಾಡ್ಸಾನ್ ಏನ್ ನೋಡ?
ಒಟ್ಟ ಮಾಡ್ಸ್ಯಾನ ಯಾರಿಗ ಮಾಡಸರು ಹಾದಿ ಬಾಯಿಗೆ ಇಳಿತಾನ ಇವ? ಹ
ಇಲ್ಲ ಪಾ
ಏ ಬರ್ತತೆ ಓ ಅವಂಗ ಪಾಸ್ ನಡಿತದ
ನಂಗ್ ಏನ್ ಗೊತ್ತ ಇಲ್ಲ?
ಹ ಅ
ಹೂ
ಅಂದರ ನಡೀತದ ಪಾಸ್ ಮತ್ತೇನು ಅಲ್ಲಿಇಂದ ಇಲ್ಲಿ ಬಂದ್ ಇಳಿ ಬೋದು.
ಮತ್ತ?
ಅಷ್ಟೊಂದು ಏನಿಲ್ಲ ಲೇ ಪಾ?
ಹೂ ನಾ ನಾನು ಅಲ್ಲಿ ಡಿಗ್ರಿ ಕಾಲೇಜ್ ಇದ್ದಾಗ ತಗಸಿದ ಅಲ್ಲ ಮೊದಲ? ಹಾ ನಾ ನಡುವೆ ಇಳಿತ್ತಿದ್ದ ಅವಳಮ್ಮ
ಹೂ
ದೋಸ್ತ ಅದು ಇಳಿ ಇಲ್ಲೇ ಗಬ್ಬೈಕ್ ಹೋಗಣ ಹಂಗಿಂಗ ಅಂದ ನಡು ಇಳದ ಬಿಡ್ತಿ ಏನ ಅಲ್ಲೇ ಅಂದ್ರ? ಯಾವ ಸ್ಟಾಪ್ ಅಲ್ಲೇ ಸನೀಪ ಸಮೀಪ ವಾದ ರೀತಿ. ಇತ ಸ್ಟಾಪ್ ಗೆ ಹೊಗಿ ಬಿಡಾವ ಮತ್ತ ಆಕಡೇ ಹೋಗಾವ?
ಅಂದ್ರ ಈಗ ಅಂಕಲ್ ಬಂದ್ ಮಾಡ್ತಾರ ಈಗ.
ಹೂ ಬಂದ ಆತ.
ಇರತೇತಿ ರೀ ನಮ್ಮದರ ಏನ್ ಅಯ ಅರುಣ ಅವ್ರಲ್ಲಿಗ ಹತಲ್ಗ? ಹಿಂಗ್ ಏಕ ಆದ ಇಸ ರೆಸ್ಟ್ ಮಾಡತ್ತೇನೆ ಮನ್ಯಾಗ ಬಿಜಾಪುರ್
ಹ ಈ ಎಟ ಎರಡೂರೆ ಲಕ್ಷ ಏನ ಖರ್ಚದ
ಹಾ
ಅದ ಖರ್ಚನಾಗ ಆಕ ಶಿಪ್ಕೊಂಡ್ ಬಿಡ್ತೇವು ಅಂದ ಡಿ ಅದು ಅದಕ್ಕೆ ಅಡೆ ವೈ ವು ಅಂದ್ ಮಲ್ಲಾಣ್ಣ ನೋಡ್ ಬನ್ನಿ ನೋ ತಮ್ಮ ಏನ್ ಇವರ್ಗಿ ಮಾಡ್ಕೋಬೇರಿ ಇಲ್ಲಿ ಓಲ್ಡ್ ಅಷ್ಟೆಲ್ಲಾ ಹೆಚ್ಚಿ ಗಿ ಹಚ್ಚ ಬರಿ ಚಾರ್ಜ ಹಂಗಿಂಗ ಆಯತ ಐತ ಅಣ್ಣ ಅ
ಹ್ಮ್
ಗಪ್ಪದಿವೋ ಮತ್ತೆ ಮಾಡ
ಏನ್ ಎರಡವರ್ ಲಾಕ್ಸ್ ದೊಡ್ಡಿದ್ದದು
ದೊಡ್ಡ ಇದನ ಕರೆ ರಿಪೇರ್ ಮಾಡ್ಸಿದ್ದ ಹಾಸ್ಟೆಲ್ ಇದು ಮಾಡ್ಬಡದು
ಮಾಡ್ಸರಾತ ಎರಡುರಡು ಲಕ್ಷ ಹೆಂಗ ನಡದು
ಹಾಂ ಬೆಡ್ ಕಿಶನ್ ಆ ಕಡಿ ಸ ಅಪುರ ಚೀಟ ಚೀಟ ಮಾಡಿದ್ರ ಹೈರಣರಣ್ ಬತ್ ನಮಗೆ
ಸಂತೆ ಹಚ್ಚಗತ್ತಾನ
ಜಕ್ಕ ಈಗ ಅತ್ತತಲ್
ಆಾ
ಈಗಚ್ಚ ತಲೆ
ಅತ್ತಕತಾನ
ಹಾ ರೊಕ್ಕ ತಗದ ತಗ ತಿರುಗಲತ್ತಾರ ಅವರು
ಯಾರು
ಸಂಪೇಖಾಜಾ ಬಸಾಮ
ಹ್ಮ್
ಇದ್ರ ರೊಕ್ಕ ತಕೊಂಡ್ ತೊಕೊಂಡ್ ಜಿಗದಾಡ್ಲತ್ತಾರರು ಬಸಿ ಆಕಡಿ ಈ ಕೊಂಡ ಹೊಂಟರರು
ಯಾರು
ಸಂಪ್ಯಾ ಕಾಜ್ಯ
ಹೆದರಾಗ ತಕೊಂಡ್ರ
ಅದು ಸಂಪೆ ತೆಗತಿದ್ದಲ್ಲ
ಹಾ ಹೌದೌದು ಮನೆ ಮುಗ್ಸದು
ಹ್ಮ
ಮೆಸೇಜ್ ಹಾಕಿ ಹ್ಮ್ ಹಾಗೇ ಇ
ಅದ ಏನ ನಡಸಾನು ವಿಷ ಎರಡ್ ತಗ್ದನ್ ತಗ್ದಾನ ಅದೇ ರೊಕ್ನ ಈಗ ಎಲ್ಲೆಲ್ಲಿ ಹೋಗ್ಯಾರ
ಹ್ಮ
ಇಲ್ಲ
ಹಂಗಗೆರಬೇಕ
ಹ್ಮ್ ಮತ್ತ
ಹ್ಮ ಏನೇನ್ ನೋಡ
ಊಟ ಆಗ್ಯದ ಈಗ ಶಿಸ್ತ್ ನಿದೇನ್ ಈಗ ಶಿಸ್ತ್ ನಿದ್ದಿ ಊಟ ಅಂತ್ರು ಆಗ್ಯದ
ಹ್ಮ
ಹಾ
ಹ್ಮ್
ನಡೀತದ ರೀ ಸಿಸ್ತ ನೀದ್ದೀ ಗಿದ್ದಿ.
ಸುಸ್ತ ಆಗೆದ ಇಗ.
ಹಾ ಇಲ್ಲಿ ಏನಪಾ ಲೋ ಕಲ್ ಹುಡುಗರು ಇಲ್ಲಿ ತರ್ತಾರ ಅಂಕಲ್ ಅಂಗಡಿ ಮುಂದ ಇಳಿಸ್ತಾರ ಈ ಕಡೆ ಅವ್ರ ಮುಂದ ಹೊಂಟ್ ಬಿಡ್ತಾರ ಬೈಕ್.
ಅದು
ಹ್ಮ್ ತರ್ತಾರ ಅಂಕಲ್ ಅಂಗಡಿ ಮುಂದ ನಿಲ್ಸ್ತಾರ ಮುಂದ ಹೊಂಟ ಬಿಡ್ತಾರ. ಅಂಕಲ್ ಅಂಗಡಿ ಮುಂದ ಇಳಸ್ತಾರ ಅಂಕಲ್ ಅಂಗಡಿ ಮುಂದ ಇಳಿಸ್ತಾರ ಅವ್ರೀಗಿ.
ಹ್ಮ್.
ಇಕಡಿ ಹೊಂಟ್ ಬಿಡ್ತಾರ ಹಾಸ್ಟೆಲ್ ಇದ್ದವ್ರ ಹಾಸ್ಟೆಲ್ಕ ಬರ್ತಾರ ಆ ಕಡೆ ಈಕಡೆ ಹೊಂಟು ಬಿಡ್ತಾರ. ಕೇಲ್ಸ ಮುಗಿತ ಹಿಂಗ್ ನೋಡಪ್ಪ ಇಲ್ಲಿ ಹುಡುಗರ್ದ. ನೀನ್ನಿ ಅಲ್ಲಿ ಬೈಕ್ ಮ್ಯಾಗ ಏರಿನ್ ಒಬನ್ ಬೈಕ್ ಮ್ಯಾಗ. ಸಿಧಾ ಹಿಂಗ ಹೋಯಿದಂಗ್ ಮಾಡ್ಯಾನ್.
ನಾವು ನಿನ್ನೆ ನಾನು ಮತ್ತ ಇನ್ನೊಬ್ಬ ಯಾರು ಬಂದ್ರು ಇಲ್ಲಿ. ನಾನು ಸಂತೇ. ಇಲ್ಲಿಪಾ ಇಲ್ಲಿ ಅ ಹಾಸ್ಪಿಟ್ಲ್ ಇಲ್ಲ.
ಹ್ಮ ಹ್ಮ್.
ಇಲ್ಲಿಸಿದ್ನಪ್ಪಾ ಮುಂದಿಂದ ಅವ್ರ ಇದು ಬಂತ ಗಾಡಿ.
ಹ್ಮ್.
ಅದ ಅಲ್ಲೆ ಇಳ್ಸಿದ ಹೋದಿ ಹಾಕೊಂಡ್ ಹೋದ ಈಕಡೆ.
ಹ್ಮ್ ಹ.
ಹ್ಮ್.
ಹಡಿ. ನೋಡಿಲ್ಲ ನೀ ನಿನ್ನೆ. ನಿಮ್ಮ ನಿಮ್ಮ್ ಹಾಸ್ಟೆಲ್ ದು ನಿವಾ ಪರಿಚಯ ಅಂದ್ರೆ ಅಟ್ಟೆ ಪರಿಚಯ ಹಂಗ ಮಾತ ಹೇಳಿನ ಅವ್ನ ಕೂಡ ಅವಾಗ ಅವಾಗ್ ಬಂದ್ ಕುತ್ತಾಗ. ನನ್ನ ನೋಡಿ ತಾರೀಬಿ ತಂದಾ ದವಾಖಾನಿ ಹತ್ರ ಹೊಂಟಿದ್ರು ಅವ್ರ. ನಾಕೈದ ಜನ ಇದ್ರೂ ಹಿಂಗ ಒಮ್ಮೆ ಮೈ ಮ್ಯಾಗ್ ಹೋಯಿದಾಂಗ ಮಾಡ್ದ ಗಾಡಿ.
ಹ್ಮ.
ಓಯ್ ದಾಂಗ್ ಮಾಡ್ದ ಏನ ಬೈದ್ರಪ್ಪ ಅವನಗ ಅವರು. ನಾ ಅಂದೆ ಏನೋ ಬೈದ್ರೋಣನ ಇಲ್ಲ ಪರಿಚಯ ಆದಾರ ಅತ್ ಹೇಳ್ದ ಅಂವಾ. ಹಾ ಆಯ್ತಾಯ್ತ ಹೇಳಂದೇ ನ ಮತ್ತ. ಹ ಅಂಕಲ್ ಅಂಗಡಿ ಬಂದ್ ಮಾಡ್ಯನೇನು.
ಬಂದ.
ಬಂದ ಐತಿ ಅಂಗಡಿ.
ಹ್ಮ.
ತೇ ಏನ್ ಮಾಡ್ತಿ ಇಗ.
ಯಾಕ ಹೊಂಟಿದಿ ಅಂಗಡಿಗಿ.
ಸುಮ್ಮ ಹೊಂಟಿದೆ ಬಾ ಹಂಗ ಬರ್ತೇನ ಅಲ್ಲಿ ಆಂಟಿ ಅಂಗಡಿ ಹೋಗುನು.
ಏ ಬ್ಯಾಡಪಾ.
ಹ ಯಕ.
ಆಮೇಲೆ ಹೋದ ನಾವ ಮೈನಾರಂಟಿ ಬಗ್ಗೆ.
ಹೋಗ ಬಂದಿರಿ ನಾನು ಮೈನ ಟ್ಟ ಹೇಳತೀನಿ.
ಹಲೋ ದಿನ್ನ
ಆಯ್ತಾಯ್ತು ಸಾಯಂಕಾಲ ಅಂದ್ರ ಫೋನ್ ಮಾಡ್ತೇರಿ ಇಲ್ಲ.
ನ
ಸಹ ಕಲ್ ಹೋಗ
ಹಾ ಹತ.
ಹಾ ಅವ ಪೋನ್ ಆಸು ನಾನು ಬರ್ತೀನಿ ಅಂಗಡಿ. ಹ್ಮ್ ಇಡ್ಲಿ. ಇಡ್ಲಿ.
ಸ